ಹಾ ಕೇಳ್ಸ್ಕತದ ಇಲ್ರರಿ.
ಹಾ ಕೆೇಸಕ್ತ್ ನೋಡ್ರಿ.
ಹ್ಮ್ ಅದೇ ಎಷ್ಟಾತ್ತು ಆಯಿತ್ ಹಲೋ ಹಲೋ ಅನ್ಕತಿದ್ದೆ. ಅದಕ್ಕ,
ಇಲ್ ಕರೆಕ್ಟ್ ಅದು ವಯಸ್ ಜಲ್ದಿ ಕೇಳಿಲ್ರಿ ನಮ್ಗ ಅದು.
ಹ್ಮ್ ಆರಾಮ್ದೀರಾ.
ನೀವ ಆರಾಮ ಅಲ್ರಿ.
ಹ್ಮ್ ನಾವ್ ಆರಾಮ್ ನೋಡ್ರಿ. ಮನ್ಯಾಗೆಲ್ಲಾ ಹೆಂಗರ್ ದ್ರೀ,
ಹಾ ಎಲ್ಲಾರ ಆರಾಮ್ ಅದ್ರೀ. ಅದೇ ಮಾತಾಡ್ಕೊಂಡ್ ಕುಂತಿದ್ದ್ರರಿ ಮನ್ಯಾಗ್ರಿ.
ಊಟ ಆಗೇದ್ರಿ. ಮಧ್ಯಾಹ್ನ ಊಟ.
ಹಾ ಆಗ್ಯದ್ರಿ.
ಹ್ಮ್ ಅವು ಸ್ವಲ್ಪ ಮಧ್ಯಾಹ್ನ ಹ್ಮ್ ಹೇಳ್ರಿ.
ಹ ನಿಮ್ದ ಆಗ್ಯಾದ್ರಿ ಊಟ ರೀ.
ಹಾ ನಮ್ದು ಆಗ್ಯದ್ರಿ ಅದೇ ಜಾಸ್ಟ್ ಊಟ ಮಾಡಿದೀವ್ರಿ.
ಹಾ ಹಾನ್ರಿ.
ಹ್ಮ್ ನ ಮನ್ಯಾಗ ಸ್ವಲ್ಪ ಅದ ಇದ ಮಾಡಂತ ಅಂದದ್ರಿ ಅದೇನ, ಅಯ ಅದೇ ಕೊಬ್ಬರಿಗಡುಬು ಮಾಡ್ತಾರತ್ತಲ್ರೀ. ಇದ್ರಾಗ ಬೇಯ ಬೇಯಸಿದ ಬೇಯಿಸತಾರಂರಿ ಅವಕ್ರನಾ. ಅಂತವು ಮಾಡಂತ ಅಂದಿದ್ರಿ ಅದು ನಮ್ಮ ಮಮ್ಮಿ ಕೇಳಿದ್ದರಿ ನಾನ್ ಹೆಂಗ ಮಾಡ್ಬೇಕಂತೇಳಿ. ನಮ್ಮಮಮ್ಮಿ, ಇಂಗ್ ಇಂಗ್ ಮಾಡ್ಬೇಕಂತ ಅಂದಳರಿ ಅದೇ ತರ ಜಸ್ಟ್ ನಾವು ಮಾಡಿಕೆ ಎಲ್ಲಾರೂ, ತಿಂದಿಕ್ಕೆ ಕೂತವಿನೋಡ್ರಿ. ಅದ ಕೊಬ್ಬರಿ ಇರ್ತ ಕೊಬ್ಬರಿ ಹರ್ಚ್ಬೇಕ್ರಿ.
ಕೊಬ್ಬರಿ ಗಡಬ್ರಿ ಅದ ಎಂತದ್ರಿ.
ಹ ಅದು ಕೊಬ್ಬರಿ, ಆ ಹೆರ್ಚ್ಕೋಕ್ಬೇಕ್ ಒಂದ್ ಅಂರ್ದ ಕೆಜಿ ಅಂಗ್ ತಗೊಂಡ್ರಿ. ಆ ಹೆರ್ಚಿದ ಅದ ಹೆರ್ಚಿದ ಇದ ಇರ್ತೈದ್ ನೋಡ್ರಿ ಕೊಬ್ಬರಿ, ಅದ್ರೊಳಗ ಇಲ್ರಿ ಬೆಲ್ಲ ಮಿಕ್ಸ್ ಮಾಡ್ತಾರಿ. ಮತ್ತ, ಅದ್ರ ಎರಡು ಬೆಲ್ಲ ಕೊಬ್ಬರಿ ಸೇರ್ಸಿ ಚೆಂದಾಗಿ ಮಿಕ್ಸ್ ಮಾಡ್ತಾರಿ. ಅದ ಗೋಧಿಟ್ಟ ನಾದಕೋತಾರೆ. ಗೋಧಿ ಇಟ್ಟ ನಾದ ಕೊಂಡು ಅದ್ ಇಷ್ಟ ಇಷ್ಟ ಇಷ್ಟ ಇಷ್ಟ್ ಬಿಲ್ಲೆ ಬಿಲ್ಲೆ ಮಾಡ್ತಾರೆವು ಕಡುಬು ಮಾಡಕ್ ಮಾಡ್ತಾರಲ್ರೀ ಎಲ್ಲಿಗಳು ಇಟ್ಟಿಟೆ. ಸಣ್ಣ ಸಣ್ಣ ಸಣ್ಣ ಎಲಿ ಮಾಡಿ ಅ ಅದ ಕೊಬ್ಬರಿ ಬೆಲ್ಲದ ಮಿಕ್ಸ್ ಮಾಡಿದಿರ್ತದಲ್ರ ತುಂಬತಾರಿ ಅದ್ರೊಳಗ. ತುಂಬಿ ಸೇಮ್ ಖರ್ಚು ಕಾಯ ನಮ್ಮನೆ ಮಾಡ್ತಾರೆ ಅದಕ ಖರ್ಚ ಮಾಡಿ ಈಗ ಅದ್ರೊಳಗ್ ಬೇಸಗ ಒಂದು ಬಗಣಿ ತಗೊಂಡ್ ಇಡಕತ್ತ ಮದ್ಲ ಕುಕ್ಕರ್ ಇದು ಇಡ್ಲಿ ಪಾತ್ ಇರ್ತತ್ ನೋಡ್ರಿ ಹಾ ಇದ್ರಿ ಪಾತ್ ಹ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕ್ರಂದ ಅರ್ದ ಚರ್ಗ ಅಷ್ಟ್ ಕೆಳಗ ತೊಳಕ ನೀರ್ ಹಾಕಿ ಒಂದೊಂದ ಇ ಇಡ್ಲಿ ಹಾಕ ಜಾಗಕ್ ಒಂದೊಂದ್ ಕಡಬಗಳು ಇಟ್ಟ ಕಸಿಂದ್ರ ಈ ನಾಕಕ್ ಟೈಪ್ ಬರ್ತ್ತಾವ ನಾಕಕ್ ಸಾಚೆ ಇರ್ತವ ಹ ಹಗೆ ಮಾಡೋ
ಹನ್ ರರಿ
ಅದು ನಾಲ್ಕು ಸಾಯಚದ ಒಂದೊಂದ ಒಂದ ಒಂದೊಂದು ಇಟ್ಟುಗೆೇಸ ಅ್ರೆ ಅದ ಒಳಗಿಟ್ಟ ಮೇಾಲ ಡಬ್ಬೆ ಮುಚ್ಚಚ್ಕ ಒಂದ ಹತ್ತು ನಿಮಿಷ ಬೇ ಅ ಹಗೆ ಹ ಎಲ್ಲ ಬರೇ ಸ್ಟೀಮ್ ಇಂದಾನೇ ಕುದ್ದು ಬಿಡ್ತಿದ್ರ ಅದು ಅಂದ್ರ ಅದ್ರ ಉಗ ಬರ್ತೇತ್ ನೋಡ್ರಿ ಒಳಗ ಆ ಕಾವಿಗೆ ಉಗ ಅ ಅದೆಲ್ಲಾ ಕಡುಬ ಆಗಬಿಡ್ತಾರೆ ಅವು ಅವು ಕಡುಬ ಆದ ಹ ನಿಮಿಷ ಆದ್ಮ ತೆಬೇರಿ ಫುಲ್ ಬೆಂದ್ ಇರ್ತದ್ರರಿ ತಿನ್ಬೇಕೇ್ರಿ ಬಾರಿ ಆಗಿರ್ತದ್ರಿ ಹ
ಹೌದ್ರಿ
ಹಾ ಅದು ಮಾಡಿದೀವ್ರರಿ ನಾವವು ಹನ್ಗ ಇಷ್ಟತನ ಅದೇ ಆಗ ನೋಡ್ರಿ ಒಂತಸ ಆಐತ್ರಿ ಮಾಡಕತ್
ಹಾ ಹಾ
ಬಾಳ ಎಷ್ಟು ಸ್ವೀಟ್ ಆಗಿ ಮಸ್ತ್ ಆರೋಗ್ಯಕ್ಕನು ಹೆಲ್ತ್ಗ ಒಳ್ಳೇದ್ರಿ ತಿನಾಕ್ ಚಲೋ ರೇ ಅದು ಬಾಳ ಚಂದ ಅನಿಸಸ್ತ ರೀ ತಿನಾಕ ಅದೇ ಮಾಡಿದೆ ನೋಡ್ರಿ ಇಷ್ಟೊ ತನ ಕುಂತಿಕೇಶ
ಹ್ಮ್ ಬಾ ಬಿಡ್ರಿ ಸ್ಪೆಷಲ್ ಸ್ಪೆಷಲ್ ಮಾಡ್ಕೊತತ್ರಿ ಆರಾಮ್
ಇಲ್ರಿ ಮನ್ಯನ್ ಮತ್ತ ಏನನ ಒಂದ ಇನ್ನ ಏನ್ ರೊಟ್ಟಿ ಬಲ್ಲೆ ತಿಂತೀರಿ ಏನನ ಒಂದ್ ಮಾಡಂತ್ರರಿ ಹಂಗಾಗಿ ಸುಮ್ಮ್ ಏನಾನೋ ಒಂದ್ ತಿನಂಗಾದಗಳ ಸೀಟ ಮಾಡದಡ
ೋಗ ಅಂದ್ರೀ ಹೊರಗಿನ ತಿನ್ಬೇಕಂತ ಅನ್ಸಲ್ರಿ ಎಲ್ಲ ಮನೆಕ ಹೊರಗಿ ನಿಸಿಬ ಬಿಡತಾರೆ ಇಲ್ಲಾ ಅಂತಂದ್ರೆ ಬರ ರೊಟ್ಟಿ ಒಣಗಿ ಅಂತಂದ್ರೀ ಏನ್ ಏನೋ ವರ ತಿನೋ ಕಪ್ಪಾ ಅಂಚು ಬಿಡ್ತಾರೆ
ಅದೇ ರೀ ನಮ್ಮ ಅದ ಅ ಮತ್ ಮತ್ ಮ ಕೊಬ್ಬರಿ ಹಾಕಿ ಮತ್ತವು ಫ್ರೈ ಮಾಡೋದು ಬೇರೆ ಬರ್ತವ್ರ ಅವು್ ಕಡ ಅವ ಖರ್ಚಿಗೆ ಅಂತಾರ ಅವಕ ಇವಕೇಏನದ ೇಸ್ ಮಾಡ್ತಾರಲ್ರರಿ ಕಡಬಾ ಅಂತ ಅಂತ ಇರ್ಬೇಕ ಅದ ಕರ್ಚಿಕಾಯಿ ಅಂತ ಹೇಳಿ ಅ ಮತ್ ಕೊಬರಿ ಬೆಲ್ಲ ಮಿಕ್ಸ್ ಮಾಡಿ ಇಲ್ಲಾಂತಂದ್ರೆ ಕೊಬ್ಬರಿ ಸಕ್ರೆ ಮಿಕ್ಸ್
ಹ ಹೌದ್ರಿ ಅದ ಕರ್ಿ ಅದನ್ನ ಚೆರ ತೊಂಡ್ರ ಟೇಸ್ಟ್ ಮತ್ ಕರ್್ ಕರಮ್ ಕರ್ಮ್
ಹಾ ಎಣ್ಣ ಕರತಾರಲ್ರರಿ ಅವಕ್ರನ ಹಂಗೈ ಚಂದ ಅವ್ನು ಚಂದ ಆತವ್ರಿ ಅದ್ರೆ ಇದು ಆದದ್ರ ಎಲ್ಲದಕ್ಕಿಂತ ಇವನು ಆರೋಗ್ಯ ದೃಷ್ಟಿಯಿಂದ ನೋಡ್ಬೇಕಂದ್ರೆ ಇವ ಬೇಯಿಸಿದ್ನನೆ ಬಾಳ್ ಚಲೋರ
ಹ್ಮ್ ಯಾಕಂದ್ರೆ ಎಣ್ಣೆಯ ಅಂಶ ಏನ ಇರಲ್ಲ
ಏನ್ ಇರಲ್ಲ ಅಲ್ರಿ ಅದಕ್ಕ ಅದ ಮಕ್ಳ ಹೇಗ ತಿನ್ನಾಕನ ಚಲೋವ್ರರಿ
ಹಾ ಹಾ ಹ ಆರೋಗ್ಯಕ್ ಬಾಳ ಇದದ ರೀ ಅವದು ಇದು ಮೊನ್ನಿ ಇದು ಲಗ್ನ ಹೋಗಿ ಲಗ್ನಕ್ಕೆಯ್ದಿರಿ ನಮ್ ಅವರ್ ಲಗ್ನ ಐತ್ರಿ ಅಲ್ಲಿನ ಅಡಗೆ ಭಾ ಚಂದ ಮಾಡಿದಾರ್ ಬಿಟ್ರೆ ಅಲ್ಲಿ
ಹೌದ್ರಿ ಏನೇನ್ ಮಾಡ್ತಿದ್ರೀ
ಅಲ್ರರಿ ಇದು್ರೀ ಚಪಾತಿ ರೀ ಹ ಒಂದ್ ಎರಡ್ ತರ ಸ್ವೀಟ್ ಬಂದೇದ್ ಇತ್ತಲ್ರರಿ ಬಂದೇದಗ್ಯರೀ ಎಲ್ಲಾ ನಾವವು ಪ್ಯಾರಗೇಡ್ ನೋಡ್ತಿರ್ತಲ್ಲ ಎಲ್ಲ ಗುಂಡಿ ಕಟ್ಟಿರ್ತಲ್ ಬಂದಾರೆ ಆದ್ರಲ್ಲಿ ಒಂದೇ ಉಂಡಿ ಕಟ್ಟಿದಿಲ್ರರಿ ಅದು ಕಾ ಕಾತ್ರಿ ಅದ್ರ ಜೊತೆಗ ಸಕ್ರ ಸಕ್ರ ಸಕ್ರ ಸಕ್ರ ಇತ್ರಿ ಅದ ಒಂಥರ ಒಂಂತರ ಡಿಫ್ರೆಂಟ್ ಐತ್ರಿ ಅದು ಅದ್ರಾಗ ಗೋಡಂಬಿ ದ್ರಾಕ್ಷಿ ಬಹಳಷ್ಟ ಆಗಿಬಿಟ್ಟಿದ್ರರಿ ಅದು ಮಸ್ತ್ಗತ್ತು ಬಿಡ್ರಿ ಅದು ಅದ ತ್ೆ ಮತ್ತ ಇದು ರೊಟ್ಟಿ ಎಲ್ಲ ನಾವ್ ಏನ್ ಮಾಡ್ತವರಿ ನವು ಬೇರೆ ಕಡೆ ಮ್ಯಾರೇಜ್ ಅಲ್ಲಿ ಹೋ್ತಿಲ್ರಿೀ ರೊಟ್ಟಿ ಒಣ ರಟ್ಟಿ ಮುರ್ಕತವ್ರರಿ ಮಸರು ಏನೆನವಾ ಪಲ್ಯ ಇರ್ತ ಅದ ಉಣ್ತಿವರಿ ಅದ ಉಣ್ತಿವರಿ ಅಲ್ಲ ಹೆಂಗ ಇದಿಲ್ರಿ ಇಲ್ಲಿ ಆ ಒಣ ರೊಟ್ಟಿಗಳನ್ನೇ ಎಣ್ಣೆ ಕರ್ದು ಎಣ್ಣೆ ಕರ್ದ ಕರ್ದ ಕರ್ದು ಮತ್ತ ತಂದ್ ಇಡೋ ಇರ ಅವ ಒಂಥರ ಪಾಪಡಿ ತಿನ್ನಂಗಾಗತ್ ಕರ್ಂ ಕರುಮ್ ಕರುಮ್ ಅಂತ ಹೇಸಿದ್ರೆ.
ಹ್ಮ್
ಅದ್ರ ಜೊತೆಗೆ ಪನ್ನೀರ್ ಮಾಡಿದ್ದೊ ರೀ.
ಹೌದ್ರಿ?
ಹ್ಮ್ ಪನ್ನೀರಾಗ ಹಾಕ್ಯ ಗೋಡಂಬಿ ಅದು ಸಿಕ್ಕಾಪಟ್ಟೆ ಊಟ ಅದ್ರಾಗ.
ಹಾ ಹೌದ್ರಿ? ಹ್ಮ್ ಇಲ್ರಿ ಅದು ರೋಸ್ಟ್ ರೊಟ್ಟಿ ಅಂತ ತೇ ಮಾಡಕತ್ತಾರಿ ಎಣ್ಣೆ ಒಳಗ್ ಫ್ರೈ ಮಾಡ್ತಾರ ಏನ್ರಿ ಅದಕ್ಕ.
ಹೌದ್ ಮ ಅದ್ ಎಣ್ಣಿನ ಬಾಳ ಹಚ್ಚಿತ್ರಿ ಅದಕ ಅಂದ್ರ ಒಂತರಾ ಪಾಪಡಿ ತಿನ್ನಂಗ ಅನ್ಸತ್ರಿ ಅದ್ ರೊಟ್ಟಿ.
ಹ್ಮ್ ನೋಡ್ರಿ
ಹ್ಮ
ಹ್ಮ್ ಹ್ಮ್ ಹೌದೌದ್ರಿ ಹೌದು ಅದ್ ಅದೇ ತರ ಆಗ್ತದ್ರೀ ಅದ. ಅದನ್ನ ಆದ್ರ ಈ ಕಡೆ ನಮ್ ಕಡೆ ಸೈಡಿಗೆ ಬಾಳ ಬರೆ ಇಂಗ್ ರೊಟ್ಟಿ ಎರಡ್ ಮೂರ್ತರ ಪಲ್ಯ ಸಜ್ಜಿ ರೊಟ್ಟಿ ಮತ್ತ ಇಲ್ಲಾ ಉಳ್ಳಾಗಡ್ಡಿ ಬೀಟ್ರೂಟ ಈ ಸೌತೆಕಾಯಿ ಕೊಯ್ದ್ ಕೊಡೋದು. ಮತ್ತ ಈ ಮ ಮೊಸರನ್ನ ಚಿತ್ರನ್ನ ಮತ್ತ ವೈಟ್ ರೈಸ್ ತೇಲ್ವಾ ಈ ತರ ಮಾಡಿಸತಾರೆ ಇಲ್ಲಿ ಈತರ ನಮ್ ಸೈಡ್ ಇದದೆ ತರ ಅ ನಮ್ ಗುಲ್ಬರ್ಗಾ ಸೈಡು ನಮ್ ತಂಗಿ ಮದ್ವೆ ಆಯ್ತ್ರಿ ಮೊನ್ನೆ ನಮ್ ನಮ್ ತಂಗಿಗ್ ಗುಲ್ಬರ್ಗ ಕೊಟ್ಟದ್ರೆ ಆ ಕಡೆ ಈ ತರ ಮಾಡ ಉಣದ ಇ ಜನ ಅಲ್ಲಿ ಬರೇ ಬರೆ ಚಿಕನ್ ಐಟಮ್ ಉಣತಾರೀ. ಬರೀ ಚಿಕನ್ನ್ ಬಿರಿಯಾನಿ ಅದೇನೇನು ಮಾಡ್ತಾರೀ ನಮಗ ತಿಂದ್ರ ಆ ಇಲ್ರಿ ಅವೆಲ್ಲ ತಿನ್ನಾಗ ಆಗಲ್ಲೇಳ್ರಿ ಆ ನಮ್ಮನಿ ಏನ್ ಎಷ್ಟ ಎಂಟತ್ ಐಟಮ್ ಮಾಡ್ಸ್ಬಿಟಾರಿ ಬರೀ ಚಿಕನ್ದಾಗೆ. ನೋಡಿದ್ರ ತಿನಾಂಕ ಆತದ್ರರಿ ತಿನ್ನಾಕ್ ಹೋದ್ರ ಸಾಕ್ ಅನ್ಸಬುಡ್ತದ್ರೀ ಹೊಟ್ಟೆ ತಿನ್ನಾಕ್
ಹೊಟ್ಟೆ ಹೋಗಲ್ರೀ
ಹೂನ್ರೀ ಅದೇನ್ ಚಿಕನ್ ಲೆಗ್ ಪೀಸಿನ್ ಕಬ ಚಿಕನ್ ಕಬಾಬ್ ಅಂತ್ರಿ. ಏನೊ ತಂದೂರಿ ಚಿಕನ್ ಅಂತ್ರಿ ಮತ್ ಅದ ಏನ ಚಿಕನ್ ರೋಲ್ ಅಂತ್ರಿ. ಮತ್ತೆ ಏನಾದು ಆ ಏನ ಚಿಕಂದೇ ಬರೇ ಸುಕ್ಕ ರಿ ಮತ್ ಚಿಕನ್ದೇ ಗ್ರೀನ್ ಚಿಕನ್ ಅಂತ್ರೆ ಏನ ರೆಡ್ ಚಿಕನ್ ತಾನಂತ ಮತ್ ಅದ ರೊಟ್ಟಿ ಪಿಟ್ಟಿ ಚಪಾತಿ ಮಾಡಿಲ್ರಿ ಅವ್ರ ಏನ ತಂದೂರಿ ರೋಟಿ ಅಂತ್ರಿ ಅವು. ಅವ ತಂದೂರಿ ರೊಟ್ಟಿ ಮಾಡ್ಸ್ ತರಿ ಸ್ವೀಟ್ನಾಗ ಎರಡ್ ಮೂರ್ ತರ ಸ್ವೀಟ್ ಹಲ್ವಾ ಅಂತ ಮಾಡ್ತಾರಂತ್ರಿ ಅದ ಹಲ್ವಾ ಮಾಡ್ಸ್ ತ್ತಾರಿ. ಮತ್ ಅದೇನ ಸ್ಪೆಷಲ್ ಐಸ್ಕ್ರೀಮ್ ಮಾಡ್ಸ್ಯಾರ್ರೀ ಜ್ಯೂಸ್ ಇಟ್ಟ್ಯಾರೀ ಕುಡಿಯಾಕ ಇಷ್ಟೆಲ್ಲಾ ಮಾಡ್ಯಾರೀ ನಮಗ ಒಂದೂ ತಿಂದಿಲ್ ನೋಡ್ರಿ ನಾವ್ ಎಲ್ಲಾ ಇ
ಅಲ್ರಿ ಎಲ್ಲಷ್ಟು ಒಂದೊಂದು ತುತ್ತು ತಿಂದೇನೆ ಹೊಟ್ಟಿ ತುಂಬಿಡುತ್ತೆ ರೀ ಅದು.
ಹ್ಮ ಒಡನೆೇ ತುಂಬ್ಬಿಡ್ತಿರಿ ಏನ್ ನಾವಿದ್ರ ಯಪ್ಪೋ ಏನ ನೋಡಿದ್ರೆಲ್ಲ ತಿನ್ನಂಗಿ ಅನಸ್ತದೆ ಏನ ತಿನ್ನಕಾದ್ರೆ ಏನೇನು ಹೋಗಲ ಇರಲ್ಲ ಅನ್ನಕತ್ತಿರಿ ನಾನ್
ಹ್ಮ್ ನಮ್ಮ್ ಮನ್ಯಾಗಿದ್ರೆ ನಾವ ನಮ್ಮ ತಂಗಿಯರ್ ಮನ ತಿನ್ರಿ ಚಂದ್ ಊಟ ಮಾಡ್ರಿ ಅಂತಾರ ಆಯ್ತ ಎಲ್ಲ ಉಂಡ್ವಿ ತಗೊರಿ ಎಲ್ಲ ಉಂಡ್ವಿ ಅ ಹೇಳ್ಬಿಟ್ರಿ ಅವರಿಗೆ ಆಕಡೆಲ್ಲ ಬಿರ್ಯಾನಿ ಬಿರ್ಯಾನಿ ಎಲ್ಲಾ ಸ್ಪೆಷಲ್ ಅಂತ್ರಿ ಅಕಡೆ ನಮ್ ಸೈಡ್ ಅವ ಎಲ್ಲ ಮಾಡಲ್ ರೀ ನಾವವು ಹಳ್ಳಿ ಸೈಡ್ ಇರ್ತೀವಿ ನಮ ಬರೇ ಇವೆ ಬಿಳಿ ಮಂದಿ ಉಟ್ ನಮ್ಗ ಅ ಇದು ವೈಟ್ ರೈಸ್ ಇ ರೊಟ್ಟಿ ಪಲ್ಯ ಚಪ್ಪ
ಹ್ಮ ಚಪಾತಿ ಬದನೆಕಾಯ ಪಲ್ಯ ಇಲ್ಲಾಂದ್ರ ಆಲಬಿಡ್ಟ್ಟ ಪಲ್ಯ ಏನಾರೊ ಒಂದ ಕಾಳ್ರಿ ಖಾರ ಪುಡಿರಿ
ಹ್ಮ್
ಇ ಈಡೆ ಈ ಕಡೆ ಎಲ್ಲಾ ಜನ ಇದೆ ಉ ಲ್ರಿ ಈಕಡೆ ಎಲ್ಲಾ ಇದೇ ಮಾಡಕ್ದ್ರ ಆಕಡೆ ಎಲ್ಲ ಚಿಕನ್ ಮಟನ್ ಎಲ್ಲ ಊಟ ಇರಲ್ರಿ
ಊಟ ಇರಾದ ಯಾಕ ಜನ ಬಾಳ ನಮ್ಮಂಗ ಇಲ್ರೀ ಅವ್ರ ಊಟ ಬೇರೆನೆೇ ಆದ್ರಿ ಅವ್ರು
ಹ್ಮ ಹಂಗ ಏನ ನ ಜಾಸ್ತಿ ತಿಂದ್ರ ಅಂದ್ರೆ ಒಟ್ಟಿ ಜಾಿಸಬ ಬಿಡ್ತಾರ
ಹಾ ಏನ ಮಾಡ್ತಾರ ಹ್ಮ ಏನೇನ್ಾಕ ಮಾಡ್ತಾರನ್ರಿ ನಮಗ್ ಹೋಗಲ್ರೀ ಅವ
ಹ್ಮ ಅವ್ರ ಚಲೋ ರೀ ಅವ್ರು ತಿನ್ನೋ್ರಿಗೆ ಸದ ಅದೇ ತಿ
ಏ ಅಲ್ಲಿ ಜನ್ರ ಅದ ಇಲ್ಲಂದ್ರ ಊಟ ಮಾಡಲ್ರಿ ಅವ್ರರು ಅವ್ರಿಗೆ ಅದೇ ಬೇಕಂತ ಆಕಡೆ ಜನ್ಗ ಯಾವಕ್ ನೋಡಿದ ಅದ ಯಾವಾಗ ನೋಡಿದ್ರ ಬರೀ ಅಂತದೇ ಇರ್ಬೇಕ ಅವ ನಮಗ ಅವೆಲ್ಲ ನಡಲ್ಲ ನಮ ಚಪಾತಿ ಪಲ್ಯ ಅಂತ ಅವ್ರಂತಾರ
ಅವರಿಗೆ ರೈಸ್ ಇರಬೇಕ್ರೀ ರೈಸ್ ಇರುತ್ತತೆ ಚಿಕನ್ ಇರ್ಬೇಕ್ರೀ ಕಂಪಲ್ಸರಿ ಅದು ಊಟದ ಅದ ಏನ ಮಾಡ್ ಅಂತ ನೋಡ್ರಿಣ್ಣ ಅಜಸಸ್ ಅದು ಭಾರಿ ರರಿ ಅದು ನಾವ್ ಒ ಸರ್ತಿ ಕುಡುದೀ್ರರಿ ಅದು
ಅದ ಅದು ಅದು ಬ್ ಏನೋ ಅದ ಏನ ಅಂತಾರ ನೋಡ್ರಿ ಬಾದಾಮ್ ಜ್ಯೂಸ್ ಏನ ಅಂತಾರಿ
ಹಾ ಮಸ್ತ್ ಇರ್ದ್ರೀ ತಣ್ಣಗ್ ಒಂದ್ಸರ್ತಿ ಫ್ರೆಂಡ್ ಕರ್ಕೊಂಡಿದ ನ ಅಷ್ಟ ಇದಲ್ರಿ ಆದೇರಿ ಚಿಕನ್ ಹೇಳ ರಾತ್ ಏನ್ ಮಾಡಿದಿಲ್ರಿ ಬರ ಚಿಕನ್ ಬಿರಿಯಾನಿ ಅ್ ಮಾಡಿದ್ರಿ ಮಸ್ತ್ನ ರರಿ ಎಲ್ಲಾ ಎಲ್ಲಾ ಸುಕ್ಕಾದ ತಂದ್ ಹಾಕಿದ್ರರಿ ಊಟ ಮಾಡಿದ್ರರಿ ಜಾಸ್ತಿಊಟ ಮಾಡ್ ಸಾಕಪ್ಪ ಅಪ್ಪ ಇನ್ನ ನೀರ್ ಕುಡಬೇಕಕ್ ಅಂತೀವ್ರೀ ಇಲ್ಲ ಎಲ್ಲ ತಡೆ ಅಂತಂದ್ರರಿ ಹಿಂದಾಳ ತಂದ್ ಕೊಟ್ರರಿ ತಣ್ಣ ಅಂದ್ರಿ ಅದ್ರ ಬಾದಾಮ ಅದು ಜ ಮಸ್ತ ಆಗ ಬಿಟ್ಟಿದ್ರ ಅವರು ಎರಡ್ ಮೂರ್ ಬಟ್ಲ ಹಡದನ್ರಿ ಕುಡದ್ರ ಇನ್ನ ಕುಡ ಕನ್ಸಕ ಆತಾರ ಒಟ್ಟಿ ತಂದ ಬಟ್ಟದ್ರ ಹೊಲ ಆಗ್ತಾರಲ್ಲ ಅದು
ದರ ಅದು ಸ್ವೀಟ್
ಒಂಥರ ಕೋಡ್ ಮಸ್ತ್ ಆಗಿರತ್ರಿ ಅದು
ಅದೇ ರ ಭಾರಗರುದ
ಇನುವಾಗ ಗುಡರತ ರಡಿ
ಹ್ಮ್ ಅದ ಸ್ವೀಟ್ ಆಾಕಡ್ತಾರ ನಮೂ ಮಾಮ್ ಕಡಿ ಮಾಡಕ್ ಬರಲ್ರರಿ ಮತ್
ಹಾ
ನಾನ್ ವೆಜ್ ಮಾಡಿದ್ರ ಅಂದ್ರ ಸು್ ನಮ್ಮ್ಡಿ ನಾನ್ ವೆಜ್ ಅಕಸ್ಮಾತ್ ಮಾಡ್ಸಾಕತ್ತಿದ್ರ ಅಂದ್ರ ಬರೀ ಒಂದ್ ಸ್ವಲ್ಪ ಚಿಕನ್ ಕುಕ್ಕ ಮಾಡ್ಕೆ ಬಗಾರ ರೈಸ್ ಮಾಡಿ ಅದೇನೋ ಬ್ಯಾಳೆ ಸಾಂಬಾರ್ ಮಾಡಿಬಿಡ್ತಾರೆ ಎಷ್ಟೇ ಮಾಡ್ತಾರೆ ಮ ಅದು ಬಿಟ್ರೆ ಮತ್ತ ಅದೇ ರೀ ಚಪಾತಿ ಪಲ್ಯ ರೊಟ್ಟಿ ಮೊಸರು ಚಟ್ನಿ ಅನ್ನ ಸಾಂಬಾರು ಇದೇ ಮಾಡ್ತಾರ ನೋಡ್ರಿ
ಹಾ ಹಾ ಹಾ ಹಾ
ಹ್ಮ್
ಕಡೆದು ಒಂದ್ ಕಡೆ ಇದಾಗಲ್ರರಿ
ಹ್ಮ್
ಹ್ಮ್ ಆರ ಮೆರಾಲ್ ರ
ಹಾಂರಾಮಮ ನೋಡಿ್ರೆ ಎಲ್ಲ ಆರಭ
ಹ್ಮ್ ಮನ್ಯಾಗ ಅಮ್ಮರ ಅವ್ರ ಎಲ್ಲಾರೀ ಆರಾಮರಲ್ಲ ಹ್ಮ ಹ ಹಾ ಅಡೆಮಾರ ನಟ್ರಲ್ಲ
ಹ್ಮ್ ಹ್ಮ್
ಹ್ಮ್ ಹ
ಮಾತ್ರೆ
ಮತ್ತತ್ ಹಸ್ತೇನ್ರಿ ಒಂದ್ ಎರಡ್ ನಿಮಿಷ ರೀ ಇಲ್ಲಿ ನಮ್ದು ಫ್ರೆಂಡ್ ಕರಗತನ್ರರಿ ಹಾ ಎಲ್ರಿ ಹ್ಮ